ಹಲೋ ಹಾ ಶಂಕರು ನಮಸ್ಕಾರ
ನಮಸ್ಕಾರ ರೀ ರಾಜಾ ರ ಏನು ಒಳ್ಳೆ ಬಾಳ ದಿನಕ್ ಫೋನ್ ಹಚ್ಚೇರು ೀ ರಾಜು ಅವರೇ ಏನ್ರಿ ನಾವ್ ಮರ್ತೆ ಬಿಟ್ರೆ ರಾಜು ಅವರ
ಇಲ್ಲ ಇಲ್ಲ ಹಂಗಗೆ ಹೆಂಗ್ ಮರ್ಯಕ್ ಆಗ್ತದ ನೀನು ಯಾವತ್ತ ಹೇಳ ನೀನು ಬಾಯಲ್ಲಿ ಇಲ್ಲ ನೀನು ಕಣ್ಣಲ್ಲಿಲ್ಲಾ ನೀನು ಮೂಗಿನಲ್ಲಿಲ್ಲ ಹೃದಯದದಲ್ಲಿದಯಾ
ಓೋ ಯಾರಪ್ಪಾ ಅಂತಂತ ಏನ ಒಂದು ಮಾತಾಡಗ ಅಂದ ನಮ್ಗೆಲ್ಲ ಸರೆಲೆಂಟ್ ಮಾಡಸ್ಬ ಬಿಡತಪಾ
ಹೇಗಿಲ್ಲಾ ಅಂಕಂತಿಲ್ಲಾ ನಿನ್ ಹಚ್ಕಂದಂಗ ನಾನ್ ಯಾರು ಹಚ್ಕಂದಿನನೆ ಯಾರಿಗನ ಫೋನ್ ಮಾಡ್ತೇನೆ ನೀನ್ಂತ್ರ ನಾನ ಆನಂದ ಏನು ಬಗ್ಲಾಗಿರ್ತವ ಅಲ್ಲ ಈಗ ಅಷ್ಟೇ ಪ್ರೆಸೆಂಟ್ ಆಗಿ ಪ್ರಸ್ತುತವಾಗಿ ದೂರ ಆಗವಿ ಅದ ಬಿಟ್ಟ ಬಿಟ್ರ ನನ್ಗ್ ಬಿಟ್ರೆ ನನ್ಗ್ ಗತಿ ಇಲ್ಲಾ ನೀನ್ಗ್ ಬಿಟ್ರೆ ನನ್ಗ್ ಗತಿ ಇಲ್ಲ
ಹ ಈಏನಪ್ಪ ಏನ್ ಮತ್ತೆ ಏನುಏ ಯಾವ್ದಪ್ಪ ವಿಜ್ಞಸ್
ಅಲ್ಲ ಅವಾಗ ಫೋನ್ ಹಚ್ಚಿದ್ದಿ ಅದು ನೋಡಿಲ್ವಾ ನಾನ್ ಚಾರ್ಜ್ ಇಟ್ಟಿದ್ದೆ
ಒಂತ ಒಂದು ಮಾಹಿತಿ ಕಳ್ಕೊಬಾಗಿತ ಅದ್ಕ ರಾಜು ಅವ್ರೇ ಅದ್ಕ್ಕೆ ಹೆಚ್ಚಿದ್ದೆ ಪಫೋನ್ ಅವಾಗ
ಹೌದ ಇಲ್ಲ ನಿನ್ ಕಿಂತ ಚಿಂದ ಏನ ಅದ ನೀನ್ ಬರಿ ಮಾಹಿತಲ್ಲ ನನ್ ಜಡ್ಡಿ ಆತ ಆತನಾಗತ್ತ
ಅ ಏನು ಮಾಡ್ಬೇಕನಲ್ಲಂತ ಗೊತ್ತಾಯ್ತಿಲ್ಲ ಮಾ ಬೇರೆ ಒಂದು ಈಗ ಕೆಲ್ಸ ಏನಲ್ಲ ಅದು ಡೆಲಿವರಿ ಕೆಲಸ ಮಾಡ್ದೆ ಬೆಂಗಗಳೂರಲ್ಲಿ ಮತ್ತೆ ಅದೆಲ್ಲಾ ನಮ್ಗ್ ಸಟ ಆಗಲ್ಲ ಸಮ ಊರ್ ಕಡೆಗೆ ಸೆಟ್ಲ್ ಆಗಂತಂದು ಇಲ್ಲಿ ನೀವ ಯಾವ್ದ್ ಬಿಸ್ನೆಸ್ ಮಾಡ್ಬೇಕ ಅನ್ ಮಣಿ ಅದೇ ಯಾವ್ದ್ ಮಾಡ್ಬೇಕು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕ ಮತ್ತುತ್ತು ಕೊನ್ನ
ನೋಡ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂದ್ರ ನಾನ್ ಹೇಳ್ತೇನ ನೋಡ ಫಸ್ಟ್ ಒಂದ್ ಸ್ವಲ್ಪ ಬೇಸಿಕ್ ಆಗಿ ಹ ಅನುಭವ್ ಇರಬೇಕು ಅಂದ್ರ ಬೇಸಿಕ್ ಆಗಿ ನಾಲೆಜ್ ಅನ್ನ ಇರಬೇಕಾ ಇದು ಹಿಂಗದ ಇದು ಹಿಂಗಾದ ಅಂತ ಯಾಕ ಹೇಳ ಈಗ ಒಬ್ಬ ನೀನು ಒಬ್ಬ ಕೂಲಿ ಕೆಲ್ಸ ಒಬ್ಬ ಎಲ್ ಪರಾಗಿ ಕೆಲ್ಸ ಮಾಡಿರ್ತಿದಲ್ಲಾ ನೀ ಬರೀ ಎಲ್ಪರ್ ಕೆಲ್ಸಾನೇ ಅಷ್ಟೇ ಗೊತ್ತಿರ್ತದೆ ನೀನು ಈಗ ಹೋಟಲ್ ಹಂಗಂತಂದ್ರ ಹೇಳ್ತೆ ನೋಡ ಒಂದು ಹೋಟೆಲ್ ಹಾಕ್ಬೇಕಂದ್ರನು ಅಲ್ಲಿ ಜಾಗ ಚೆನ್ನಾಗಿರ್ಬೇಕು ಅಲ್ಲಿನ ಜನ ಗ್ರಾಹಕರು ಬಾಳ ಅತಿ ಹಚ್ಚಿ ಹಚ್ಕೋಬೇಕು ನಾ ಬಂದ ತಕ್ಷಣ ಹ ಅಲ್ಲಿ ನಾಸ್ ಊಟ ಆಗ್ಲಿ ಇದು ಕಾನಾವಳಿ ಸಹಿತ ಮಾಡಿದ ಅಂದ್ರ ಅಲ್ಲಿನ ಊಟ ವ್ಯವಸ್ಥೆ ಆಗ್ಲಿ ಈ ಬೇರೆ ಕನಾವಳಿಗೆ ಸುಮಾರು ಈಗ ಪ್ರಸ್ತುತವಾಗಿ ಅಂದ್ರೆ ಎಂಬತ್ತರಿಂದ ನೂರು ರೂಪಾಯಿ ಅದ ನಿನ್ನಲ್ಲಿ ಒಂದ ಹತ್ತು ರೂಪಾಯಿ ಕಮ್ಮಿ ಇರಬೇಕ ಯಕೇಳೋ ಟೇಸ್ಟ್ ಚಲೋ ಇರಕ್ ಫಸ್ಟ್ ಗ್ರಾಕರಿಗೆ ರೊಕ್ಕ ಎಷ್ಟು ನಡೀತದ ಟೇಸ್ು ಮರ್ಯಾದೆ ಮಾನವೀಯತನಿನಲ್ಲಿ ಒಳ್ಳೆ ಗುಣ ಒಳ್ಳೆ ನಡತೆ ಖಂಡತ್ವಾಗೂ ಇತ್ತುೇ ಇತ್ತು ಅಂತಂದ್ರೆ ಖಂಡತ್ವಾಗ ನೀನು ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತೀಯಾ ಒಳ್ಳೆ ಒಳ್ಳೆ ಬಿಸ್ಿನೆಸ್ ಅಂದ್ರೆ ಅದೇ ೋಟಲ್ದ ನೋಡು
ಹೌದು ಅದೇ ಯಾಕಂದ್ರೆ ನೀ ಯಾಕಂದ್ರೆ ನೀ ಇಟ್ಟಿದ್ದಲ್ಲಾ ಹೋಗ್ಲ ಅನುಭವ ಆಯ್ತ ನಗಾಾವ
ಇಲ್ಲ ನನ್ಗಂತತ್ರ ಅನುಭವ ಅದ ಅನು ಅನುಭವದ ಏನ್ ಮಾತ ಕೇಳ್ಬಾರು ನೀನು ನಿನ್ ಯಾವ್ದ್ ಬೇಕು ನೀನ್ ಯಾವ್ ಸಿಚ ಸಿಚುವೇೇಶನ್ಲ್ಲಿ ಕೇಳ ನಾನು ಖಂಡಿತವಾಗ ನಿನಗತ್ತೆ ನಾನು
ಅಂದ್ರೆ ಇವಾಗ ಎಲ್ಲಿಾಕ್ರ ಅಂತ ಪರ್ಸ್ರ
ಅದು ಈಗನ್ ಹೆಂಗ ಆಗ್ತ ಅಂದ್ರ ಏನು ಊರಲ್ಲಿ ನಿಮ್ ಊರಲ್ಲಿ ಓಟಲ್ಲ ಅದವಾ
ಊರಲ್ಲಿ ಇದು
ಹ ಮತ್ ಎಲ್ಲ ಊರಲ್ಲಿ ಚೆನ್ನಾಗಿ ಊರಲ್ಲ ಆದ್ರ ಆಕ್ಚುಲಿ ಊರಲ್ಲಿ ಹಾಕೇಬಾರ್ದು ಯಾಕಂದ್ರ ಗೊತ್ತಿರೋರು ಬರ್ತಾರ ಗೊತ್ತಿರ್ಲಾರವ್ರು ಬರ್ತಾರ ಆಲ್ಮೋಸ್ಟ್ ಬಹಳ ಉದ್ರಿ ಗ್ರೇಕ್ಗಳು ಇರ್ತಾವ ಅಲ್ಲಿ ಹೊರಗೆ ಅಲ್ಲ ಈಗ ನಗದಿ ನಗದಿ ರೀತಿ ಇರೋದಿಲ್ಲ ನಗದು ಅಣ ರೂಪನ ಕೊಡೋದಿಲ್ಲ ಬಾಳ ಉದ್ರಿ ಇರ್ತಾವ ಆಯ್ತು ಇ ಇದಲ್ಲ ವರ್ಸ ವರ್ಸ ಕಾಯ್ದಿಗೆಸಿಂದ ಮನುಷ್ಯ ಶಾಣೆವಾದ್ನು ಅ ಹಳ್ಳಿಯಲ್ಲಿ ಹೋಟಲ್ ಗಳೇ ಇಡಬಾರ್ದು
್ಮ ನೋಡ್ ಪರ್ಸ ನೀ ಇ ಬೇಕಾರಲ್ಲಿ ಇಡ ಇಡ ನ ತದರನ ಇಲ್ಲ ಅಭ್ಯಂತರ ಎಲ್ಲಾ
ಇಲ್ಲ ನೀನು ಎಂತ ಅಂದ್ರ ಒಂದು ತಾಾಲೂಕ್ ಮಟ್ಟಿಗೆ ತಾಲೂಕ್ ಮಟ್ಟ ಅಲ್ಲಿ ನೋಡ್ಕ ನೀನು ನಿಮ್ ತಾೂಕ್ ಯಾವ್ದು ಬರ್ತದ ಆ ತಾಾಲಕ್ ಹೋಗಸಂದು ಆ ಗೊತ್ತಿದ್ರುಂಗ ಕೇಳ್ಕೋಬೇಕು ಈಗ ಯಾರ್ ಹೋಟೆಲ್ ಮಾಡ್ತಾರ ಹೋಟೆಲ್ ಒಂದ್ರಡು ಮೂರ್ ಸಲ ತಿರ್ಗಾ ಡಬೇಕು ಇಲ್ಲಿ ಸಿಚುುವೇಶಷನ್ ಹೆಂಗ ಅ ಯಾವ ಯಾವ್ ಸೆಕ್ಟರ್ ಖಾಲಿ ಅದಾವ ಜಾಗ ಖಾಲಿ ಅದ ಯಾವ ಪ್ಲೇಸ್ ಾಲಿ ಅದ ನೋಡ್ಬಬೇಕಕ್ ಫಸ್ಟ್
ಇಲ್ಲಿ ಹತ್ತಿಗೂಡಲ್ಲ ನೀುತ್ತೆ ಪರ್ಸರ
ಹಾ ಅಂತ ಪ್ಲೇಸ್ ನೋಡು ಉತ್ತಮ ನೋಡು ಬಾಳ ಉತ್ತಮ ಯಾಕಂದ್ರೆ ಅಲ್ಲಿ ಜನ ನೋಡಪ್ಪಾ ಮೂರ್ ಸರ್ಕಲ್ ಅದಲ್ಲಿ ಒಂದು ಸುರ್ಪುರ್ ಮಂದಿ ಬರ್ತದ ಒಂದು ಯಾಜಗೀರಿ ಮಂದಿ ಬರ್ತದ ಶಾಪುರ್ ಮಂದಿ ಬರ್ತದ
ಹ ಹೌದೌದ ಹೌದು
ಆ ಸರ್ಕಲ್ ಅನ್ನೋದ ಏನದ ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಬರ್ತಾರ ಅಲ್ಲೇ ಬರ್ತಾರಲ್ಲ ಅಲ್ಲ ಏನ್ ಮಾಡ್ಬೇಕಕ್ು ನೀನು ಫಸ್ಟ್ ಜಾಗ ಪ್ಲೇಸ್ ಗಳು ಖಾಲಿ ಆದ ಎಲ್ಲ ನೋಡ್ಕೋಬೇಕು
ಇಾಗ ಪರ್ಸರ
ಹಾ ರೀ
ಅಲ್ಲಿ ಸುರಪುರ ರೂಟ್ ಅಲ್ಲಿ ಒಂದು ಲೆಫ್ಟ್ ಸೈಡ್ ಬನ್ನಿ ಗಿಡ ಆಯ್ತಲ್ಲಾ
ಹ್ಮ್ ಹ್ಮ್ ಹೌದ್ ಹೇಳ
ಆ ಬನ್ನಿಗಡ ಪಕ್ಕದಲ್ಲಿ ಒಂದು ಡಬ್ಬಿ ಇದೆ
ಹಾ
ಡಬ್ಬಿದೆ ಅವಾಗ ಏನ ಕಿರಾಣಿಂಗ ಇಟ್ಟಿದ್ರ ಅಂತ
ಹ್ಮ್
ಅದ ಡಬ್ಬಿ ಇದೆ ಆ ಡಬ್ಬಿಲಿ ಇನ್ನಂತ ಪ್ಲಾನ್ಿಂಗದು ಡಬ್ಬಿ ಒಂದ್ಸೂರು ಚಿಕ್ಕ ಆಗುತ್ತೆ ಅದೇ ಹೆಂಗ್ ಮಾಡೋಣ ಅಂತ
ಹ್ಮ ಇದು ಡಬ್ಬಿದ ಅಂತ ಹೇಳ್ತಿದಲ್ಲಾ ಈಗ ಈ ಪ್ರತಿಯೊಬ್ಬರು ಮನೆಾಗ ಈಗ ನಾವವು ವಾಸಿಸಬೇಕಂದ್ರೆ ಈಗ ಮನೆ ಕಟ್ತೀವಿ ನೀನು ವಾಸಿಸ್ಬೇಕಂದ್ರೆ ಏನ್ ಆ ಡಬ್ಬಿ ಬಿಟ್ಬಿಡು ಇತ ನೋಡ ಫಸ್ಟ್ ಏನು ಡೊನೇೇಶನ್ ಆಗ್ಬೇಕು ನೀನ್ ಅಮೌಂಟ್ು
ಹಾ
ಒಂದ್ ಐವತ್ ಸಾವಿರ ಹೋಟ್ಲಾಗ ನಾನು ನನ್ ಕೈಹಾರ ಇಿಂದ ಹಾ್ಕಿದ್ದೆ ಅಂದ್ರ ಏನ ಮಾಡ್ತದೆ ಅದು ನಿನಗ್ ರಿಟರ್ನ್ ಬರೋದಿಲ್ಲ ಅದು ಒಂದ್ ವರ್ಷ ಕೊಡಬಹುದು ಎರಡ್ ವರ್ಷ ಕೊಡಬಹುದು ಫಸ್ಟ್ ಸ್ಟಾರ್ಟಿಂಗ್ ಇರ್ತದೆ ನೀನ್ ಐವತ್ ಸಾವಿರ ತಗೋ ನಾವು ಹೋಟ್ಲೆೇ ಮಾಡ್ತೇನೆ ನಾನು ಬಾಳ ಅಂಬ ಇರಬೇಕು ಚಲ ಇರ್ಬೇಕು ನಾು ಹೋಟೆಲ್ ಮಾಡ್ತೀನಿ ಎಷ್ಟೇ ಕಷ್ಟ ಬಂದ್ರು ನಾನನ್ ಇದ್ರಾಗ ನಾನ್ ಯಾರತ್ರ ತೋರ್ ನಂತ ಅನ್ನೋದು ಛಲೋ ಇರ್ಬೇಕು
ಹೌದುಬಬರ್ಸರ
ಆ ಚಲೋ ಅದಲ್ಲ ಈಗ ಐವತ್ ಸಾವಿರ ರೆಡಿ ಮಾಡಿದ ಅಂದ್ರ ಒಂದು ಈಗೆಲ್ಲ ಗೊತ್ತದಲ್ ನಿನ್ಗ ಒಂದು ತಾಸಿನಾಗಲ್ಲಾ ಫುಲ್ ವೆಲ್ಡಿಂಗ್ ಕೆಲ್ಸಾನೇ ಅದ ಈಗ ಏನಿಲ್ಲಾ ಟಿನ್ ತಿನ್ನ ತಗೋಬೇಕು ಉದ್ದ ಎಷ್ಟ ಅಂದ್ರ ಒಂದು ಮೂವತ್ ಮೂವತ್ ಫೀಟ್ ಇರತ್ ನೋಡ
ಹಾ
ಆ ಒಂದ್ ಪ್ಲಾಟಿಂಗ ಮೂವತ್ ನಲ್ವತ್ತ ಇರ್ತದಲ್ಲ ಹಿಂಗ ನಲ್ವತ್ತಂದು ಹೊಊಟ ಉದ್ದ ಅಷ್ಟೇ ಆಾಕಂಬ ಬಿಡು ಕ ಉುದ್ದ
ಅಂದ್ರೆ ಈಗ ಅಂದ್ರೆ ನೀ ಯ್ದ ಹೆಂಗ ಗೊತ್ತ ಬ ಸರ್ ಅದು ಆ ಬಾಕ್ಸ್ ಇರ್ಲಿ ಬಾಕ್ಸ್ ಮುಂದ್ಗಡೆ ಟೀನ್ ಹಾಕಣ ಅಂತ ನಿನ್ನೆ ಇಡಾ
ನಾನ್ ಅದೇ ಹೇಳಿದ್ದ್ ನೋಡು ಬಾಕ್ಸು ಮುಂದೆ ಇಡು ಇಿಂದ ಟೀನ್ ಹಾಕು ಯಾಕಂದ್ರ ಆ ಬಾಕ್ಸ ಪಾಯಿಂಟ್ ಸಹತ ಬರ್ಬಹುದು ಇಲ್ಲಾ ಬರೀ ಓಟಲ್ ಹತ್ರ ಟೀ ಪಾಯಿಂಟ್ನು ಮಾಡ್ಬೋದು
ಹ ಸರಿ ಪಟ್ಟ ಸ ಸರಿ
ಆತರ ದಿನಗಳು ರೆಡಿ ಮಾಡಗಷ್ಟ ವೆಲ್ಡಿಂಗ್ ಮಾಡ್ಿಸಿದ್ರ ಅವ್ರಿಗೆ ಟೆಂಡರ್ ಎಷ್ಟು ನೋಡರಿ ಇಷ್ಟ ಅಮೌಂಟ್ ಕೊಡ್ತನಿ ಇಷ್ಟ್ ಮಾಡವರ್ ಅಂದ್ರ ಸಮಾರು ಮತ್ತೆ ಅಲ್ಲಿ ಆ ಪ್ಲೇಸಿಗೆ ಕರೆಕ್ ಆಗಿ ನೀ ಇ ಬರಂಗೆ ಮರ್ಮಸ್ಬೇಕು ಮರಮಿಗೇಶಸನ್ ತಿನ್ ವರ್ಷಗೆಸನ್ ಏನ್ ಮಾಡ್ಬೇಕು ನೀನು ಅ ಅವ್ರು ಗ್ರಾಹಕರ ಎಲ್ಲಿ ಕುಡಸತ ಆ ಪ್ಲೇಸ್ ಮಾತ್ರ ಬಂದ ಬಸ್ತಿ ಇರ್ಬೇಕು ಸ್ವಚ್
ಹತ
ಚತುವಗರ್ಬೇಕು ಫ್ಯಾನ್ ಹಸ್ಬೇಕು ಹಾ ಚಲೋ ಚೇರ್ಗಳು ತರ್ಸ್ಬೇಕು ಹಾ ಫೋಟಲ್ಲಿ ಹೇಳ್ಬ ಅಕಂದ್ರನು ಅವ ಮಾಡಿದ ನೀನು ಹೋಟಲ್ಗ್ ಒಂದ್ ಹಳ್ತ ನೋಡು ನೀನ್ ಎಷ್ಟು ಡೊನಷನ್ ಅಂದ್ರೆ ನೀನ್ ಎಷ್ಟು ಖರ್ಚ ಮಾಡತೀಿ ಅಷ್ಟು ನಿಿನಗ್ ಲಾಭ ಬರ್ತ ಯಾಕ ಹೋಟಲ್ಗ್ ಮಾಡಕತ್ತಿದ ನಾನ ನಿನಗ್ ಮಾಡಕತ್ತಲ್ಲ ಇಲ್ಲ
ಹೌದೌದ ಹೌದು
ಲ್ಲಿ ಮಾಡಕತ್ತಿದಲ್ಲ ಅಂಗಗಸಂದು ನೀನ್ ಎಷ್ಟು ಕೈಲಾದ್ರ ಆಕ್ತಯಾ ನೀನು ಸ್ವಚ್ಛತೆ ನೀ ಚವರುಗಳು ಮುರಿಯೋದಾಗ್ಲಿ ಈಗ ಏನ ಒಂದ್ ಕಮ್ಮಿ ಬಿದಿರ್ತದ ಅಂಗಡಿ ಮಾಲ್ ತರೋದಾಗ್ಲಿ ಏನಿಲ್ಲಾ ಏನ್ ಮಾಡ್ಬ ಹಾಕಂದ್ರ ಈಗ ಸಂತೆ ನಡೀತದಲ್ಲ ಮಾಲಿಂದ ಹೇಳ್ಬೇಕಂದ್ರ ಸಂತೆ ದಿಂದಾಗ ಒಂದ್ ವಾರದಷ್ಟು ಏನ್ ಮಾಡ್ಬೇಕು ನೀನು ಒಂದ್ ಲಕ್ಷದ ಒಮ್ಮಲ್ಿಗೆ ತಂದು ಬಿಡ್ಬೇಕು ಮಾಲ್ ಹ ಹ ಒಂದ್ ಲಕ್ಷದು ಒಮ್ಮಲಕ್ಕೆ ತಂದು್ ಬಿಡ್ಬೇಕು
ಹಾ
ನಾ ಒಂದ್ ಲಕ್ಷ ತಂದೆ ಅಂದ್ರೆ ಏನ್ ಆಗ್ತದ ನೀನ್ನು ಅದ ಉಳಿತಾಯ ಆತದ ನನ್ಗ ಕೆಂಡ್ರಿ ಇರ್ತ ವಯಸ್ತು ಟೆಂಡರ್ಲ್ಲಿ ಸಿಕ್ತಂದ್ರೆ ನನ್ಗ ಆ ಚೂರು ಕಮ್ಮಿ ಸಿಗತದ ಕೆಜಿಿಗೆ ಎಡ್ನೂ ಹತ್ರಪೂ ಂದ್ರ ಸುಮಾರ ಅರವತ್ತು ಕೆಜಿ ಎಷ್ಟ ಆಯ್ತು
ಕೆಜಿಿಗೆ ಹತ್ತು ರೂಪಾಯಿ ಉಯತ ಅರ್ವತ್ತು ಕೆಜಿ ಎಷ್ಟು ಆಯ್ತು ಅಂದ್ರೆ ಆರ್ನೂರು ರೂಪಾಯಿಯ್ತು
ಹ ಆರ್ನೂರು ರೂಪಾಯಿ ಉಡತಿಲ್ಲ ಅದೇ ಆರ್ನೂರು ರೂಪಾಯಿ ಆದ್ರಾಗ ನಿನ ಕಾಯಿ ಪೇಲೆ ಬರ್ತದಲ್ಲ ಮತ್ತ ಒಂದು ವಾರದಾಗ
ಬರ್ತೆ ಬರ್
ಕಾಯಿ ಪೆಲ್ ಅಂತರು ಡೈಲಿ ತಗೋಬೇಕ್ ಯಾಕಂದ್ರ ಅದು ದ ದಿನನಿತ್ಯ ಬಳಕೆ ಮಾಡ್ಬೇಕಲ್ಲಾ ಹಂಗ ಸ್ಟಾಕ್ ಇಡಕ್ನು ಬರಲ್ಲಳಗಡಿ ಬೇಕಾರೆೆ ಸಾಕ್ ಇಡಬಹದು
ಒ ಒಳಗಡಿ
ಟೊಮೊಟೊ ಸೌತೆಕಾಯಿ ಇಂತ ಪಲ್ಯಗಳು ನೀನು ಎಷ್ಟ ಐಟಮ್ ಮಾಡ್ತಿದ್ಯಾ ಅಂತ ತಗೋಬಹದು ಬಟ್ ಇಂತ ಟಮೋ ದಿನಸಿ ಪಲ್ಯ ಗಿಲ್ಲ ಏನ್ ಇರ್ತಾವ ಇದು ಕರಿ ಕರಿಬವು್ ಸಹಿತ ಇರ್ಬೋದು ಅಂತಂದಿಲ್ಲ ಮ ಪಾಲಕ್ ಆಗ್ಲಿ ಮೆಂತೆ ಆಗ್ಲಿ ಇಂತದ್ದೆಲ್ಲ ಏನ್ ಮಾಡ್ಬೇಕು ಡೈಲಿ ತಗೋಬೇಕು ನೀನು ಇಲ್ಲಿ ತಗೊಂಡು ಪಲ್ಯ ನೋಡಪ್ಪಾ ನಾಕ್ ನಾಕ್ ಐಟಮ್ ಇರತ್ತ ನಾನು ಪಲ್ಯ ಬಂದಫಸ್ ಉಳಾಗಡಿ ತಪ್ಪಲ ಏನ್ ಮಾಡ್ಬೇಕು ಉಳಾಗಡಿ ತಪ್ಪಲ ಹ ಹಚ್ಚಿಗೆಸಂದು ಮೊರು ಕಲ್ಚಿಗೆಸಂದು ಅದೊಂದು ಪಲ್ಯ ಇನ್ನೊಂದು ಉದುರ್ಬಾಳೆ ಉದುರ್ ಬಾಳೆಯಲ್ಲಿ ಸಬ್ಬೆ ಸಪಲ್ಲೆ ಹಾಕಿಸಂದು ಅಹ್ ಪಾಣಿ ಹೊಡೆದಗೆಸ ಸಾಸಿ ಬೀರ್ಗ ಹಾಕಿ ಮಾಡ್ತಾರ ಅದೊಂದು ಉದುರು ಬಾಳೆ ಒಂದು ಇನ್ನೊಂದು ಅ ಇದು ಬಳೆ ಹಾ
ಯಾವ್ದ
ಅದೇ ಹೇಳಿದ್ದಲ್ಲ ನಾನು ಇದು ಉಳಗಡಿ ತಪ್ಪಲ್ದು ಇನ್ನೊಂದು ಕಾಮನ್ ಆಗಿ ಬಂದ್ಬಿಟ್ಟು ಆ ಯಾವ್ದಂದ್ರ ಇದು ಗಟ್ಟಿಬಳೆ
ಇವು ಆಲೂಗಡ್ಡಿ
ಅದ ಆಲೂಗಡ್ಡಿ ಬೇಡ ಬ ಬದನಕಾಯಿ ಮಾಡಿಬಿಡ ಆಲೂಗಡ್ಡಿ ಬೇಡ ಅದು ಯಾಕಂದ್ರ ಈ ಚಪಾತಿ ಇರ್ತದಲ್ಲ ನಿನ್ನಲ್ಲಿ ಆ ಚಪಾತಿಗಿ ಯಾಸ್ ಇಡ್ತದ ಅಂತಂದ ಯಾವ್ದಾರ ಒಂದ್ ಮಾಡ್ರಿ ನಡತದೆಲ್ಲಿ ಇಲ್ಲಿ ಹ ನೀನ್ ಎರಡು ಮಾಡ್ತಲ್ಲ ಹಂಗ ಆಗಿ ಇದ ಆ
ಒಂದ್ ದಿನ ಆಲೂಗಡ್ಡೆ ಒಂದ್ ದಿನ ಬದನಕಾಯಿ
ಹಾ ಇಲ್ಲ ನೋಡ ನೀವ್ ಹೆಂಗ್ ಮಾಡ್ತಿವಿ ಮತ್ತೆಗ ವಾರ ಆಗ್ಲಿ ಈಗ ಹದಿನೈದು ದಿನಕ್ಕೊಮ್ಮೆ ಅಮಾವಾಸ್ಯ ಬರ್ತಾವ ಹದ್ನೈದ ದಿನಕ್ಕೊಮ್ಮೆ ಉಣ್ಣಿವ ಬರ್ತಾವ ಒಂದು ಒ ಒಂದ ತಿಂಗಳ ಹುಣ್ಣಿಮೆ ಗೊಮ್ಮೆ ಆ ಆ ಹಬ್ಬಗಳು ಬರ್ತಾವ ಏನ್ ಮಾಡ್ಬೇಕ ನೀನು ಹೋಳಗಿ ಹೋಳಿಗಿ ಊಟ ಊಟಂತಿರುತ್ತಲ್ಲ
ಹಾ
ಹಾ ಹೋಳಿಗೆ ಫೆಷಲ್ ಆಗಿ ಮಾಡಿಸಬೇಕು ನೀನು ತುಪ್ಪ ಆಗಿರ್ಬಹುದು ಮತ್ತು ಉ ಶೇಂಗಾದ ಹಿಂಡಿ ಆಗಿರ್ಬೋದು ಮತ್ತು ಮಾನಿಕರ ಆಗಿರ್ಬೋದು ಮತ್ತು ನಿಂಬು ಉಳ್ಳಾಗಡ್ಡಿ ಮೊಸರು ಮಜ್ಜಗಿ ಹ ಅಪ್ಳಾ ರೈಸಿನ ರೈಸ್ ಲ್ಲಿ ಎರಡು ರೈಟ್ ಒಂದು ಪಲಾವ್ ರೈಸ್ ಇನ್ನೊಂದು ವೈಟ್ ರೈಸ್ ಎರಡು ಇಡಬೇಕು ಎಲ್ಲಾ ಹೋಟೆಲ್ಗಳಲ್ಲಿ ಖಾನಾವಳಿಗಲ್ಲ ಏನ್ ಮಾಡ್ತಾರ ಒಂದೇ ರೈಟ್ ವೈ ವೈಟ್ ರೈಸ್ ಸಾಂಬಾರ್ ಸಾಂಬಾರ್ ಹೆಂಗ್ ಮಾಡ್ಬೇಕಂದ್ರ ಸಾಂಬಾರನ್ಗ ಕಾಯಿಪೇಲ್ಲೆ ಬಾಳ ಹಾಕ್ಬಬೇಕ್ ನೀವು
ಹೌದ ಹೌದೌದೌದು
ಸೌತಿಕಾಯಿ ಅಂತವು ಬೀನ್ಸ್ ಅಂತವು ಆ ಕಾಯಿ ಪಲ್ಯ ಇದ್ದಷ್ಟು ತಿನ್ನೋರ್ ತಿಂತರ ತಿಗರ್ತತಾಂರ ಕಾಯಪಲ್ಯ ಹ ಕಾರೆಟ್ಟ ಆಗಿರ್ಬೋದು ಗಜ್ರಿ ಆಗಿರ್ಬೋದು ಅಂತ ಎಲ್ಲಾ ನಾನಾ ರೀತಿ ಹಾಕಿದ್ರ ಹಾ ಒಳ್ಳೆ ಬಿಸ್ನೆಸ್ ಆಗ್ತದ ನೋಡ ನಿಂದು ವ್ಯವಹಾರ ಅಂದ್ರ ಈ ನಮ್ಮನ ಕೂಡ ಅಂದ್ರೆ ಲೆಕ್ಕೇ ಬೇಡ ನೀನೆ ಒಂದ್ ನಾಕ್ ಮಂದಿನಾಳ ಇುಟಗೊತಿ ನೋಡು
ಏನ್ ಮಾಡ್ತಿ ಪರ್ತವ್ರ ಯಾವ್ದೋ ಒಂದ ಹಬ್ಬ ಮಾಡ್ಬೇಕಲ್ಲಾ
ಇಲ್ಲ ಇಲ್ಲ ಮಾಡ ಮಾಡು ಹ ಹ ಸರಿ ನಾ ಹೇಳಷ್ಟು ಹೇಳದನಾಲ ಇಷ್ಟು ಮಾಡುವ ಇಷ್ಟು ಮಾಡಿದ್ರ ನಿನ್ ಖಂಡಿತ ಒಳ್ಳೇದಾಗ್ತದ ಆ ದೇವರ ಅದನ ನಿನ್ ಹಿಂದ
ಸರಿ ಸರಿ ಸರಿ ಪರ್ ಸರಿ ಸರಿ
ಹಾ ಸರಿತೋ